ಏನ್ ಲೇಟ್ಟ್ಟ ಆರಾಮದರ್ಲ್ಲ
ಆರಾಮದಿ ನೋಡ ಜಸ್ ಆರಾಮದಿಲ್ ತನ ಸ್ವಲ್ಪ ಎದ್ದ ಖುಷಿ ಸೊಪು ಫ್ಯಾನ್ ಆಗ್ಬಿಡಿ ಇದನ್ನ
ಫ್ಯಾನ್
ಹ ಒಂದ್ ಎರಡು ಕಡೆ ಸಾಕ್ ಚಳಿ ಆಗ್ತ
ಹೌದಾ
ಏನು ಹೊಸ ಹಾಕ ಉಟಿಂದ ನಿ ಹಾಳೆ ಅದ ಮಾಡ ಊಟ ಮಾಡುದಿಲ್ಲ ಮತ್ತೆ. ನನಗೆ ಕ್ಲಾಶ್ ಆಂತ.
ಹ್ಮ ಅದಕ್ಕೆ ಹಚ್ಚಿದೆ ನಮ್ಗೆ ಇವಾಗ ತಲೆಗೆ ಅದಕ್ಕ ಹಚ್ಚಿದೆ ನಾನು.
ಅನ್ಸೋ. ಹ ಹಾ
ಚಲಾ ಮತ್ತೇನೋ ಅಂತರ ಲೆಕ್ಕ ಹಾಕಿ ನೋಡಿಲ್ವೆನು.
ಬಡ ಮದ್ ಬೇಸಾಯ ಬಿಡ್ಲೇ ಅಪ್ಪಾ.
ಹ್ಮ್ ಇಲ್ಲ ಅಂದ್ರೆ ಹಾಕಿದ್ದಿಲ್ಲೊ ಕೆಲ್ಸ.
ಅದೇ ನಿನ್ನೆ ಪ್ಲಾನ್ ಮಾಡಬಿಟ್ಟು ಇಸ್ಟ್ ಬಂದ್ರೆ ಅನಿ ಇದು ಸೇಮ್ ಬರ್ತಾಯಿತೇನೋ ಅಮೌಂಟ್.
ಹ್ಮ್ ನಿನ್ ಅದು ಹೊಸ ಹಾಕಂಟು ಮತ್ತ್ ನಿನ್ಗ್ ಮಾಡಿದ್ನಲ್ಲ. ಅಂದ್ರೆ ನಿನ್ನೆ ಕೇಳಿಲ್ಲಿ ನಿನ್ನೆ ನೀನು ಮಾತಾಡಿದ್ದೆಲ್ಲ ನಿಂದ್ ಹಳೆ ನಂಬರಿಂದ. ಮಾತಾಡಿದೆ ಏನ್ ಹೊಸ ನಂಬರಿಂದ ಮಾತಾಡಿದೆ.
ಹಳೆದು ಹೊಸದು.
ಹೊಸದು ಒಂದ್ ಸ್ವಲ್ಪ ಬಾಯಬಿಟ್ಟು ಹೇಳಕೆ ಏನಾಗೈತೆ.
ಏ ಅದು. ಯಸ್ ನನ್ ಗೇನ್ ಗೊತ್ತು ಸುಮ್ನೆ ಮಾತಾಡನ ಅಷ್ಟೊಂದು ಫ್ಲಾಶ್ ಆಗ್ಲಿಲ್ಲ ಮೈಂಡ್ಗೆ.
ನನ್ಗ ಇವಾಗ. ಫ್ಲ್ಯಾಶ್ ಆಗ್ತದೆ ಇದು ನಿನ್ನ ಹೇಳಿದೆಲ್ಲಿ ಇವತ್ತು ಹಾಸ್ಪಿಟ್ಲ್ಯಾಗ. ಅದು ಮುಗ್ದೈತಂತ ಅಂದಲ್ಲ ಅದು ಮುಗ್ದೈತಿ ನಂದು ಬರಲ್ದಂತ ಅಂದಲ್ಲ. ಹಂಗಂದ್ರ ಇವನು ಹೊಸ ನಂಬರಿಂದ ಮಾತಾಡಕತ್ತಾನ ಮತ್ತೆ. ಆ ನಂಬರ್ ಮಾತಾಡಿದ್ರೆ ಹೆಂಗ ಹೋಗತದ ಅಂತ ನಾನ್ಂಗಗೆ ಬಂತ. ಹಂಗಾಗಿ ಮತ್ತೆ ವಾಪಸ್ ನಂದೇನು ಈಗ ಹಳೆ ಅಕೌಂಟ್ ಹಯ್ತ್ ನೋಡು. ನಂದ್ ಹಳೇ ಅಕೌಂಟ್ ಇಂದ ಈ ಹೊಸ ನಂಬರಿ ಇಂದ ಮಾಡಿದ್ರ ಬರ್ಬೋದೇನೋ.
ಹೌದೇನು ಬರತೈತೆ.
ಬರ್ತೈತೆ ಏನರ ನೋಡ್ಬೇಕಕ್ ನೋಡಿಕ ಅವ ಇನ್ನೇ ಮತ್ತೆ ಹಚ್ಚ ನೋಡ್ಬೇಕು ಗೊತ್ತಾಗುತ್ತಾ.
ಹ್ಮ್ ಬರ್ಸದ ತಗೊ ಮಧ್ಯವಾಗಿಂದ ಹೊಡತಾ ಹೊಡಬಡ
ಹ್ಮ್ ಬರ್ತೈತೆನ ಅನ್ಸುತ್ತ ಬ್ಯರೆ ನೀನು ಬ್ಯಾರೆ ನಂಬರ್ ಹೇಳ್ಬಿಟ್ಟಿಯಲ್ಲೋ ಶಿವ.
ಶಿವ ನೀನ್ ಅದನ್ನ ನೆನಪಿಟ್ಟಂತ ನೋಡ್ದಿಯೋನು ನಾನೇ ಮಾಡ್ಲನು. ನೀ ನೆನ್ನಪಟ್ಟಾನು ಒಡದಿಯ ಅದನ್ ನನ್ನ ನನ್ ಅಷ್ಟು ಫ್ಲಾಷ್ ಆಗಿಲ್ಲ ಅಷ್ಟುಕ್ಕ.
ಎಲ್ಲ ರಂಗ ಆಗಿರದು ನೋಡಮ ಕೆಲ್ಸ ಎಲ್ಲಂದ್ರ ನನಗೂ ಒಂದ ಐನೂರು.
ಹೌದು.
ಹ್ಮ್ ಎಲ್ಲೇ ಮಿಸ್ಟೇಕ್ ಆಗಿರತ್ ನೋಡನ.
ಇಲ್ಲೇ ಮಿಸ್ಟೇಕ್ ಐತಿ ಇರಾಮ್ ಆರಾಮ್ ಇರ್ತಿ ಅಂಗ ಜೀವನ್ದಾಗ. ಅಲ್ಲಕೆ ಬುಮ್ ಬಾಸ್.
ಏನ್ ಭಯಾನೋ ಒಂತರ.
ಹ್ಮ್ ಮತ್ತೆ ಬಾ. ಅತ್ ನಮ ಮತ್ತ.
ಮತ್ತೆ.
ಹಾಕ್ತಿತ್ ನಮಿಗೆ.
ಹ್ಮ್ ಅಕ್ಕಿ ತಗಡು ರೊಕ್ಕ ಬಂತು ಸುಮ್ಮ್ ಅಲ್ಲ ಅದು ವೇಸ್ಟ್ ಆಗಿ ಮತ್. ಮಾತಾಡಿ ಏನೋ ಒಂದು ಐವತ್ತೈವತ್ತು ರೂಪಾಯಿ ಬಂದಿದ್ರೆ ಪರವಾಗಿಲ್ಲಾ ಇದ್ದಿಲ್ಲ. ಸುಮ್ ಕಾಲ್ ವೇಸ್ಟ್ ಆಗ್ತವಲ್ಲ ಅನ್ನೋದು ಫೀಲ್ ಇತ್ತು.
ಹಾ ಹೌದ್ ಅಲ್ಲ.
ಅಕೌಂಟ್ ಇಂದ ಒಂದು ಮಾತಾಡಿಲ್ಲ ಅನ್ನೋದು ಒಂದು ಫೀಲ್ ಇತ್ತು.
ಬಂತಲ್ಲ ಇನ್ನೇನ್ ಮತ್ತೆ ಒಡದಲ್ ಚಾನ್ಸ್.
ನ ಒಡದ ಮೂಡು ಮಾತಾಡಬೇಕು ಇನ್ನ ಮ್ಯಾಲೇ.
ಇನ್ ಮೇಲೆ ಐತು ಬಿಡು ಆಟ.
ಹ್ಮ್ ಇದು ಇವಾಗ ಮಾತಾಡಿದನ ಶುಕ್ರವಾರಕ್ ಬರ್ತಾವ ಇದು.
ಹ್ಮ್ ಇವಾಗ ಮಾತಾಡಿದ್ದು ಶುಕ್ರಾರ ಬರುತ್ತೆ ಹ್ಮ್ ಇವತ್ತು ಯಾವ್ ವಾರ ಮಂಗಳವಾರ ಎರಡು ದಿನ ಗ್ಯಾಪು ಮೂರನೇ ದಿನ ಶುಕ್ರವಾರಬರುತ್ತೆ.
ಹ್ಮ್ ಮತ್ತೆ ನಮ್ದ್ ರಿಚಾರ್ಜ್ಗೆರ ಬರ್ತಾ ಮತ್ತೆ ಒಂಬತ್ತನೇ ತಾರೀಕು ಎಂದಗತ್ತ ಒಂಬತ್ತು.
ಗುರುವಾರ
ಗುರುವಾರ ಆಗತ್ತನಾ ಒಂದೆ ಎರಡ್ ದಿನ ತಡ್ಕೊಬಕ್ ಮತ್ತಕ ಅಂದ್ರ
ಇವತ್ತು ಕಾಲ ಯಾವತ್ತು ಕಾಲಯದ
ಇವತ್ತೆಷ್ಟು ಏಳು ಒಂಬತ್ತನೇ ತ ಒಂಬತ್ತನೇ ತಾರೀಖ್ ಖಾಲಿ ಆಗುತ್ತೆ ಬೆಳಿಗ್ ಜನ ಖಾಲಿ ಆಗತ್ತ ಅದ
ಹ್ಮ್ ನಡತಿದ ನ ಸೋಮವಾರ ಒಂದಿನ ತಡದ ಕೂಡ ನಾ ಆಾಸ್ಪಾಟ್ ಕೊಡತನನೆ
ಹ್ಮ್ ನೀ ಇರತನ ಇದ್ರಲ್ಲ
ಹೆಂಗಗೆರ್ತವಳ
ಹ ಮತ್ ಅದಕ ಊರ್ಗ್ ಹೋದಿನ ಮತ್ತೆ ಹೆಂಗಿರ್ಲ ತಿಪ್ಪಿಟ್ಟ
ಹ್ಮ್ ಆರ್ಸ್ಪಟಿ ಅಂತ ಹೇಳ ಆರ್ಸ್ಪಟಿ ಅಂತ ಹೇಳಿ ಅಣ್ಣೆ ಶಂಟ ಬಿುಟ್ಟಿರ್ತಿ
ಹಂಗ ಮತ್ತ
ಬಿಟ್ಟಿರ್ತ ಬಿಡ ನೀನೇನ್ ಬಟ್ ಆಡ್ಸ್ಬಿಟ್ಟಿಗೆ ನಾನನ್ ಬಿಟ್ಟಲ್ಲ ಅಷ್ಟ
ಅದ ಮತ್ತೆ ಬಿಟ್ಟ ಹೆಂಗಗೆ ಹೇಳ್ತಿಲ್ ನೀನು ಬೇಕು ನೀನ್ ಆಡ್ಸ್ಬಟ್ಟು ಬೇಕು
ಹಾಕ್ತೇನೆ ಹಾಕ್ ಬಿಡ ಬಂದ
ಹ ಅಂತ ಏಟಾಕನ ಕಲ್ಲಪ್ಪ
ಒಟ್ಟ ಹಾಕ್ಬೇಕಂತ ಅದಿ
ಹೇ ಆತರ ಏನಿಲ್ಲ ಹ್ಮ ಚಾ ಏನಲ್ ನೋಡ ಮು ಬಂದ್ಂಗ ನ
ಹ್ಮ್
ಮತ್ಕಂಡ್ರೆ ಚಾ ಕುಡಿಬೇಕಂತ ಹೋದ್ವಿ ಫೋನ್ಯಾಗ ಒಂದ್ಸರ ವಿಡಿಯೋ ನೋಡಿದೆ
ಹ್ಮ್
ಹ್ಮ ಸ್ವಲ್ಪ ನೋಡಿಕಂತ ಹಂಗ ಮತ್ಂಬ ಚಾ ಕುಡಕ್ ದೋಸ್ತ ಹ ಚ ಬಾರಬಡ ತಗೊಲ್ ಬ ಗಳದ ಅಂತ
ಹ್ಮ್
ಅದಕ್ಕ ಹೋಗುದಿಲ್ಲ
ಹ ಯಾಕ
ಏನ್ ನಮ್ ದೋಸ್ತ್ ಏ ನಡಡ್ಡಕ್ಂತೆ ಎಕ್ರ್ಸೈಜ್ ಮಾಡಕ ಏನ
ಹೌದ ಹೌದಣ
ಪ್ರೋಸೆಸಂಗ್ ಮಾಡ
ಪ್ರ ಅವಂಗೆ ಎಷ್ಟ ಬಂತಲ್ಲ
ಹಣನ್ನ್ಣಳ್ೂರ್ ಬಂದ ತನಿ ಹಣನ್ನಳ್ೂರ್
ಹಪಾಪ್ಪಾ ುಳ್ಳ ಜವರ ಗಾಂದ್ರ
ಫುಲ್ ಜೋರ ಫುಲ್ ಜೋರ ಕೆೇಳಬೇಡ ಅವ್ನ ಆಟ ಈಗ ಯಾರ್ ಕಿಡಿಯ ಯಾರ್ ತಡಿಯಲ್ಲ ಒಂದು ನಿನ್ನೆ ದೋಸ್ತ ನಿನ್ನಲ್ಲ ನೀನ
ಹನ್ನೆ ಹಣೂ ರೂಪಾಯ ಬಂದತಾ ಆರಾಮದ
ಅ್ಣ ನ ನಡಪದುೊಡ್ಡಗ ಹಣ
ಚುಲ ಆತಲ್ಲ ಬಾರಿ ಎಲ್ಪ್ ಆಗುತ್ತ ರೊಕ್ಕ
ಹ್ಮ್ ಸೌಕಾರ ಆನ ಈಗ ಅವ ನಮ್ಮನ್ನ ಮಾತಾಡ್ಸಲ್ಲ ಈಗ
ಯ್ ಹಂಗೇನಿಲ್ಲ ಬಂದ್ ತಕ್ಷಣಾನ ಬಂದು ಪ್ರಶ್ನಷ್ಟತಲ್ಲ ಸ್
ಹ್ಮ್ ಹ್ಮ್ ಕಿವಿಯಾಗ ಕಿವಿಯಾಗ ತೋರ್ಸನ್ ಮಾತಾಡ್ಲಿ ಫೋನ್
ಇಲ್ಲ ಒಂದ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲ್ ಐತಾ ನಮ್ಮ ಕಡೆಗ
ನನ್ನ ನಮ್ಮ ಅಪ್ಪ ನೆನ್ಸಕಂಡೆ ನಮ್ಮ ಅಪ್ಪ ವೀಡಿಯೊ ಕಾಲ ಮಾಡಾಕತ್ತಾನ ನೋಡ ಈಗ
ಹೌದಾ ಇನ್ನೊಂದ ಐದ ನಿಮಿಷ ತಡಕೊಂಡ ಬಿಡ ಹಂಗಂದ್ರ
ತಡ್ಕೊಂತಿನಿ
ಹ್ಮ್ ಇನ್ನೊಂದ ಐದ ನಿಮಿಷ ತಡಕ
ಏನೋ ಯಾರೋ ಬೈದಂಗ ಅದಾರ ಮನೆಗೆ ಅದಕ್ಕೆ
ಇಲ್ಲಿ ನಮ್ ವಾಡನ್ ಬಂದಂಗ ಆದ
ಯಾವ ವಾರ್ಡನ ಸುನೀಲ ವಾರ್ಡನ ಯಾವ.
ಏನ್ ಲೇ ನಮ್ಮ ಹೆಚೊಡಿ ಕಂಡಾಗ ಕಾಣಾ ಕತ್ತಾನಾ
ಹೆಚ್ಚೋಡಿ
ಹ್ಮ ಮತ್ತ ಏನರಾ ಮಾಡಿವ ಏನು ಮಾಸ್ಕ ಗಿಸ್ಕ ಹಾಕೊಂದ ಬಂದಾನ ಹಂಗ ಕನಾತನ ಸೇಮೂ
ಮಾಸ್ಕ ಗಿಸ್ಕ ಹಾಕೊಂಡ
ಹ್ಮ್ ಮತ್ತೆ ವಾಪಸ್ ಹೋದ ನೋಡಿದರ ರಾಜ ಸ್ಕೂಟಿ ಐತಿ ಡಕೋಟ ಎಕ್ಸ್ಪ್ರೆಸ್ ಇವತ್ತ ನೋಡಿದ್ರ ಹೊಸ ಎತಕೊಂದ ಬಂದಾನ ಎಲ್ಲಿ ಕಳವ ಮಾಡ್ಕೊಂಡ್ ಬಂದಾನ
ಹ್ಮ್ ಹ್ಮ್
ಹಾಂ ಏ ಮತ್ತೆ ಕಾಲೇಜ್ ಹೋದೆ ಡ್ಯೂಟಿಗೆ
ಅದ ಹೋಗಿದ್ದೆ
ಹೋಗಿದ್ಯಾ
ಹ್ಮ್
ಹೆಂಗಿತ್ತ ಡ್ಯೂಟಿ ಇವತ್ತ
ಂಗೆ ಮಾಮೂಲಿ ದಿನ ಹೆಂಗ ಇರತೇತಿ ಹಂಗ ಐತಿ
ಹ್ಮ್ ಹಾಆ
ಅದು ಮಾಮೂಲಿ ದಿನ ಹೆಂಗಿರ್ದದ ಹಂಗಿದೆ
ಸ್ಪೆಷಲ್ಲು ನಾಳೆ ಇರ್ತದ ಮತ್ತ ಪೂಜಿ
ನಾಳೆ ಮತ್ತೆ ಅವರು ನಮ್ಮ ಮೇಡಮ್ ಅದಾರ ಸವಿತಾ ಮೇಡಮ್ ಅವ ಅವ್ರ ಬ ಅಂದ್ರೆ ಮತ್ತ ಪೂಜೆ ಆಗ್ತಾವ ಏನ
ಯಾ ಮೇಡಮ್
ಸವಿತಾ ಮೇಡಮ್ ಅಂತ ಹರ್ತಾರೆ ಅವ್ರಗ್ ಜಾಸ್ತಿ ಕೆಲ್ಸ ಹೇಳ್ತಾರ ಹೇಳಕ್ಕ ಆಗಲ್ಲ ಬಂದ್ರು ಬರ್ಬೋದೇನು ಬೆಳಿಗ್ಗೆ ಬರಲಿಲ್ಲ ಅಂದ್ರೆ ಮಧ್ಯಾಹ್ನ ಆದ್ರರು ಬರ್ಬೋದೇನೋ
ಇಲ್ಲ ಬೆಳಿಗ್ಗೆ ಬರಲ್ಲ ದಿನೇಶ್ ಸರ್ ಬರ್ತಾನ ನೋ ನಾಳೆ ಮಧ್ಯಾನ ಆತನದ ಇತ್ತ ಹು
ಹ್ಮ್ ಬರಬೋದ ಹೆಂಗ
ಆಯ್ತೆ ಬರ್ತಾನ ಮಧ್ಯಾಹ್ನ ಬರ್ಬೋದು
ಯಾರ ಬರತಾರೇನೋ
ಹ್ಮ್ ಎಕ್ಸಾಮ್ಸ್ ಯಾವಾಗ
ಎಕ್ಸಾಮ್ಸ ಮುಗದವ ರಿಸಲ್ಟ್ ಕಾಯಕತೆನಿ ನೋಡ
ಹ್ಮ ರಿಸಲ್ಟ್
ಈ ವೀಕ್ ಒಳಗ ಇಲ್ಲಾ ನೆಕ್ಸ್ಟ್ ವೀಕ್ ಒಳಗ
ಲೇಯ್ ನೀ ಚಪ್ಪಲಿ ಬಡಿತೇನ ಲೇ ನೀಟಾಗಿ ಜೋರಾಗಿ ಮಾತಾಡ ಕಾರ್ಯ ಲವರ್ಸ್ ಹೇ ಪ್ರೋಸಂಗ ಬಿದ್ದೈತಿ ನೋಡ್ರ ಅಮೌಂಟ ಪ್ರೋಸಿಂಗ್ ಒಳ್ಳೆ ಒಳ್ಳೆ ಕಳಿಸಿ ಕೊಡ್ತಿರ್ತಾನ ಬ್ರೋ ರೂಮಿಗೆ ಬಂದಾಗಲ್ಲ ನ್ ತರ್ಬೇಕಿತ್ತು ಸುಮ್ಮ್ ನಿಧಾನ ಮಾತಾಡ್ತಿ ಮಾತಾಡ್ತಾ ಇದಿದ್ದೀವಿ ಆ
ಹಂಗ ನೋಡ ಮತ್ತೆ ಮತ್ತೆ ಮತ್ತ ಹೊಟ್ಟ ಹೊತ್ತಿ
ಹ್ಮ್
ಹ್ಮ ಹ ಮಾಡಿದ್ರ ವಾಪಾಸ ಹ್ಮ ಸೆಮ್ ಬಿದ್ದಾಯತಾ ಹಲೋ ಹಲೋ
ಹಲೋ ಹಲೋ ಅಲೋ ಕೆಲ್ಸತ್ತಾ ಹಲೋ ಕೆಳ್ಸವಲ್ ನೀ ಕಲಾಟ ಮಾಡ್ಯದಕ್ಕೆ ಹ್ಮ್ ಆತ್ರರ ಇದ್ರು ಹೋಗ್ಬಿಡ್ತದ ಕಟ್ ಮಾಡಬೇಡಳ್
ನಾನೇ ಕಟ್ ಮಾಡಲ್ಲ ಕಳ್ತೊತಿ
ಕೆಳ್ಸುತ್ತ
ಹಾ
ಇವ ಕೆಲ್ಸ ಆತೈತ್ ವಯಸ್ ಹಾ ಇವಾಗ ಇವಾಗ ನ ಹಂಗೆ ಕೆಲ್ಸ ಆತತ್ ನೋಡ ನಿಧಾನ ಕೆಲ್ಸ ಆತೈತಿ
ಹ್ಮ್ ಹ್ಮ್ ಹ್ಮ ಅಷ್ಟ ಮಾತಲ್ಲಿ ಇನ್ನೊಂದು ಮೂವತ್ ಸೆಕೆಂಡ್ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಐ್ತ ಅನ್ಸುತ್ತಾ ಹ್ಮ್ ಮತ್ತೆ ಇನ್ನು ಊಟ ಏನ್ ಮಾಡ್ತ ಊಟ ಕೆಳ್ಸವಲ್ದು ಕೆಳ್ಸವಲ್ದು ಇನ್ನೊಂದ ಅತ್ಸ ಸೆಕೆಂಡ ಇನ್ನಂದ ಹತ್ತು ಸೆಕಂಡು ಹಾ ಮಾಡ್ಬೇಕ ಮಾಡ್ಬೇಕು ನೋಡು
ಕತ್ತ ಮಾಡಲ ಅ ಕತ್ತ ಮಾಡಡ